ಹ್ಮ ಆರಾಮಾ
ಆರಾಮ ನೋಡ ನೀನು ಆರಾಮದಿ
ಹ್ಮ್ ನಾನ್ ಆರಾಮಿದೀನ ಊಟ
ಊಟ ಇನ್ನಿಲ್ಲ.
ಹ್ಮ್ ಹ್ಮ್ ಮಳೆ ಆಗೇತ ಆ ಕಡೆ.
ಮಳೆಲ್ಲ ಇನ
ಹ್ಮ್ ಹ್ಮ್ ಯಾಕ ಮಳೆ ಆಗಿಲ್ಲ ಏನ ಸೌಂಡ್ ಆಗಿತ್ತಲ್. ಹ್ಮ್ ಮಳೆೆಯಾಗಿಲ್ಲ
ಹ್ಮ್ ಹ್ಮ್
ಹಲೋ ಹೌದ ಹ್ಮ್ ಹ್ಮ್ ಅಪ್ಪಜಿ ಅರಾಮದಾನ
ಹ್ಮ್ ಅರಮನ್
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್ ಮತ್ತೇನ್ ನಡದ
ಮತ್ತ ಏನ ಇಲ್ಲ ನೋಡ. ಬರ್ಬೇಕ ನಾವ ಊರಿಗೆ ಮತ್ತೆ ಎಕ್ಸಾಮ್ ಮುಗದ ಬರ್ಬೇಕಂದ್ರ ಬರಕೆ ಆಗಿಲ್ಲ.
ಹ್ಮ
ಹ್ಮ್. ನೋಡಮ್ಮ ನಾಳಿಗ ಬರ್ತೀನಿ.
ಹ್ಮ್ ಹ್ಮ್.
ಹ್ಮ್ ನಾಳಿಗ್ ಬರ್ತೇನ ಮಳೆ ಆಗಿಲ್ಲ ಆ ಕಡಿ ಹಲೋ.
ಹೊಲ ಹೊಲ ಬಿತ್ತಿದ್ರ.
ಇನ್ನುಬಿತ್ತಿಲ್ಲ ಮಳೆಯ ಆಗಿಲ್ಲಲ ಮತ್ತ ಹೊಲ ಬಿತ್ತಿಲ್ಲ. ಮಳೆ ಅಗರ್ಸಲ್ಲಂದ ಹೊಲ ಬಿತ್ತಿಲ್ಲ. ಮಳೆ ಆಲ್ಲಾರ್ಸ ಸಂದೇ ಹೊಲ ಬಿತ್ತಿಲ್ಲ.
ಹ್ಮ್
ಹ್ಮ್ ಮತ್ತ.
ಮತ್ತ ಹೇಳಬೇಕು. ಕೋಟಿನಲಾ
ಹ್ಮ್ ಯಾಕ ಲೇಟ್ ಆಗ್ಯದ.
ಹ್ಮ ಮಾಡಬೇಕ.
ಹ್ಮ್ ಯಾಕ ಹೋಗಿಲ್ಲ ಇನ ಮಟಕ್ಕ
ಓಕೆ.
ಹ್ಮ್ ಹ್ಮ್ ಅಪ್ಪಾಜಿ ಏನ್ ಮಾಡಕತನ್.
ಹೋಮ್ ವರ್ಕ್ ಬರೆಕತನ
ಹ್ಮ್ ಹ್ಮ್
ಹ್ಮ್ ಹಮ್
ಮಳೆ ಮಳೆ ಆಗಿಲ್ಲಮ್ಮ ಪಾಪ ಮಾಮನ ಬಂದು ಬೆಂಗಳೂರ್ಲದ ಬಂದು ನಾಕೈದ್ ದಿನ ಆಯ್ತು. ಮಳೆ ಆದಿಂದ ಬಿತ್ತ ಬಿತ್ತಿ ಹೋದ್ರ ಆಯ್ತ ಅಂತ ಮಾಡ್ಯನ ಬರ್ರ ಅದು ಮಳಿನೇ ಬರವಲ್ದ ಏನ್ ಮಾಡ್ತೆ.
ಹ್ಮ್
ಹ್ಮ್
ಬಿತ್ರಿಗ್ ಎಲ್ಲರುವ ಮಂದಿ.
ಹ್ಮ್ ಬಿತ್ತಾರ ಅರ್ಧ ಜನ ಬಿತ್ತಾರ. ಅಂದ್ರೆ ಮೊದ್ ಮೊದ್ಲು ಮಳೆಯಗಿತ್ತಲ್ಲ ಪಷ್ಟಿಗೆ ಆ ಮಳಿಗೆ ಬಿತ್ಕೆಂಬಿಟರ ಬಿತ್ಕೆಂಡರು ಸ್ವಲ್ಪ ಸ್ವಲ್ಪ ಬಂದವ ಅಂದ್ ನಾವುಕ ನೀರ್ ಬೇಕಲ್ಲ ಬೆಳಕ.
ಹ್ಮ.
ಹ್ಮ್. ಹಂಗಾಗಿ ನಮ್ದ ಒಂದೇ ಹೊಲ ಬಿಳ್ಬಿದಂಗ್ ಹಂಗಗೈತಿ ಅಷ್ಟೇ ಎಲ್ಲರ ಒಲ ಹ್ಮ್ಮ್ ಹೈ. ಬಿತ್ತಿ ಬಿಟ್ಟಾರ ಅವರು ಮೊದ್ಲಿಗೆ.
ಹ್ಮ್.
ಸುತ್ ತಾ ಈಗ ನಮ್ದ ಒಂದ ಸ್ವಲ್ಪ ಬೀಳಾದಂಗ್ ಆಗ್ಯದ ಅಂದ್ರ ಒಂದ್ ಎಷ್ಟ್ ಆದಾಗ. ಒಂದಿಷ್ಟ್ ಜನ ಬಿತ್ತಿಲ್ಲ ಅವ್ರು. ಇನ್ನೊಂದ್ ಎರಡ್ ಮಳಿಗ್ ಬಿತ್ತಿದ್ರಯ್ತ ಅಂತ್ ಹೇಳಿ ಇದ್ ಮಾಡಿ ಬಿಟ್ರಲ್ಲಾ ಅಂತರ್ ಏನ್ ಆಗ್ಬುಟದ ಈಗ ಬಿತ್ ಇಲ್ಲ ಹಂಗೆ ಅದ ವಲ.
ಹ್ಮ್ ಹ್ಮ್.
ಹ್ಮ್. ಏನ್ ಮಾಡ್ತಿ ಈಕಡೆ ಬಿತ್ತಾರ ಎಲ್ಲಾರು ರಾಯ್ಚೂರ್ ಕಡೆ. ಇಕಡೆ ಬಿತ್ತಾರ.
ಹ್ಮ್ ಇತ್ತ ಎಲ್ಲರು .
ಹ್ಮ ಹ್ಮ.
ಹ್ಮ್.
ಅಡಿಗೆ ಏನ್ ಮಾಡ್ಯಳ್ ಅಕ್ಕ.
ಏನ್ ಮಾಡ್ಯಾಳ್ ಹೋಗಿಲ್ಲ ನಾವು ಇನ್ನು.
ಒಬಕನ್.
ಹ್ಮ. ಹೋಗಿ.
ಹ್ಮ್ ಹಚ್ಚಿಲ್ಲ ನಿಮ್ಮ ಮಾಮೂಗ್ ಫೋನು ನಿಮ್ ಅಣ್ಣರಿಗೆ.
ಇಲ್ಲ ಆಗಲ್ಲ.
ಹ್ಮ್ ಹ್ಮ್ ಶಿವಣ್ಣರಿಗ್ ಹಚ್ಚಿಲೇನು.
ಇಲ್ಲಾ ಹಚ್ಚಿಲ್ಲ.
ಅಚ್ಚಿ ಮಾತಾಡ್ಬೇಕಿಲ್ಲ ಆಚ್ಚೆ ಮಾತಾಡ್ಬೇಕಲ್ಲ. ಹ್ಮ್ ಹ್ಮ್ ಹ್ಮ್. ಹೋಬಕನ್ ನಾಳೆ ಡ್ಯೂಟಿಗೆ.
ಹ್ಮ್ ಹೋಬಕ್ ನೋಡ್.
ಹ್ಮ್ ಹ್ಮ್ ನಾಳಿಗೆ.
ಹ್ಮ್.
ಹ್ಮ ನೋಡಮ್ ನಾಳಿಗ್ ಬರ್ತಿವ್ ನಾವು ಅನ್ಕೂಲ್ ಆಯ್ತು ಅಂತಂದ್ರ. ನಾಳೆಗೆ ಬರ್ತೀವಿ ಹ್ಮ್ ಈಗ ನೋಡ್ತೀವಿ. ಮತೇನ್ ಟೈಮ್ ಸಿಕ್ಕಿತ ಅಂತ ಅಂದ್ರ ನಾಳಿಗೆ ಬರ್ತೀವಿ ಮುಂಜಾನೆ. ಎಕ್ಸಾಮ್ಸ್ ಅಲ್ಲ ಅಂದ ಅಲ್ಲೇ ಉಳ್ಕೊಂದಂಗಯ್ತ್ ನೋ ಮತ್ ಏನಿಲ್ಲ.
ಮುಗುದ್ವಾನ್ ಎಕ್ಸಾಮೂ.
ಹ್ಮ್ ಮುಗ್ದು ನೋಡು ನಿನ್ನೆಗೆ ಮುಗ್ದು ಇವತ್. ತ್ ಬರ್ಬೇಕಂದೆ ಹ್ಮ್ಮ್ ಅದ್ರ ಸಲ ಇಂದ ಸುಮ್ನಾದೆ ಮತ್ತೆ. ಮಾಮ ಇವತ್ತೊಂದೆನ್ ಇರು ನಾಳಿಗ್ ಹೋಕತೆ ಅಂತ್ ಅಂದಿದ್ದ್ನಲ್ಲ ಅದ್ಕ ಇದ್ದೆ. ನಾಳಿಗ್ ಬರ್ತೇನ್ ನಾಳೆ.
ಹ್ಮ್ .
ಹ್ಮ್.
ಮತ.
ಮತ್ತೆನ್ ಮಾಡದು ಹಾ.
ಎನಿಲ್ಲ.
ಹ್ಮ್ ಹ್ಮ್
ಹ
ಹೌದ ಹ್ಮ್ ಚಾ ಚಹ ಆಗದಾನ.
ಹ್ಮ್ ಚಾ ಆಯ್ತು.
ಹ್ಮ್ ಹ್ಮ್
ಹ್ಮ್
ಯೇನ್ ಮಾಡ್ಯಾ ಅಂತ ನೋಡ ಬೇ ಎಡ್ ಮಾಡ್ಯ ಅಂತ.
ಹ್ಮ
ಹ್ಮ್ ಹ ಮುಂದಕ್ ನಾನು ಸಂಜಕ ಮಾಡ್ತನಿ ಇದೊಂದ್ ವರ್ಷ ಮುಗಸ್ಕೊಂಡ್ ಡಿಗ್ರಿ ಮುಗಸಕೊಂಡ. ಮುಂದಕ್ಕ ಅಲ್ಲೇ ಸಜ್ಜಲ್ ಗುಡ್ಡ ಅದಂತ. ಕಂದಕಲ್ಬಲ್ಲಿ ಅಕ್ಕಡೆ ಇಲಕಲ್ಲಿ ಹೋಗಲಿ.
ಹ್ಮ
ಇಪತ್ತೈದ ಸಾವಿರ ಅಂತ ಒಂದ ವರ್ಷಕ್ಕ.
ಹ್ಮ್
ಅದಕ್ಕೆ ನಾ ದುಡ್ದ್ದಂಗೆ ಕಟ್ಟ್ಕಅಂತ ಅದೇ ಮಾಡಿದ್ರ ಆಯ್ತಿ ಇದೊಂದು. ವರ್ಷ ಇದು ಮುಗೀತದ ಡಿಗ್ರಿ ಮುಗೀತದ. ಅಕಡೆ ಎರಡು ವರ್ಷ ಆಕಡೆ ಅದೊಂದ ಮಾಡ್ಕೆಂಗ ಮಾಡ್ಕೆ ಅದು ಮತ್ತ್ ತ್ತ ಸಾಲಿಗೆ ಹೋಗ ಹೋಗೋದ ನಡೀತದೆಂಗಾಮ.
ಹ್ಮ
ಹ್ಮ್ ಸುಮ್ನೆ ಕಾಲಿ ಕುಂತ್ರಿ ಏನ್ ಬರ್ತಾ ದೌದಿಲ್ಲ.
ಮಾಡ ಮಾಡ
ಹ್ಮ್ ಊರಿಗ್ ಹೋಗದ್ ಬೇಡ ಅಂದೆ ಅಲ್ಲಿ ಅಲ್ಲೇ ಹೋಗಿರೋದ್ ಬೇಡಂದೆ.
ಬಾಡ ಬಲ ತಡದನ.
ಯಾಕ. ಮತ್ತ ಹೋಗಿರ್ತಿದ್ವ ಅಲ್ಲೇ. ಹ್ಮ್ ಹ್ಮ್ ಅಲ್ಲ ಹೋಗಿ ಅಲ್ಲೆ ಇರ್ತಿದ್ವಲ್ಲ.
ಏನ್ ಮಾಡುದು ಎಲ್ಲ ಹುಡುಗರು ಸಾಲೆಗ್ ಹಚ್ಚಿವ ಎಲ್ಲ ಮಾಡಿ ಏನೆಲ್ಲ ಹೋಗಕೆಲ್ಲ ಬರಕೆಲ್ಲ.
ಹ್ಮ್ ಶಾಲಗ ಹಚ್ಲಿಕ್ಕ ಅಂದ್ರೆ ಹೆಂಗನ ಆಗಿತ್ತು.
ಹ್ಮ
ಹ್ಮ್ ಶಾಲೆಗ ಒಂದ್ ಹಚ್ಚಿವ ಮತ್ತೆ ಏನ್ ಮಾಡಕ್ ಆಗಲ್ಲ.
ಹ್ಮ
ಹ್ಮ್ ನೀವ್ ಬರಲ್ಲ ನ ಊರಿಗೆ ಈ ಕಡೆ.
ಹ್ಮ ಬರಕ್ ಬರತ್ತೆ ಇ ಕೆಲಸ ಮಾಡ್ಬೇಕು.
ಹ್ಮ್ ಹ್ಮ್
ಅಂದ್ರ ಮನಯಾಗ ಸೂಟಿಗುನುೂ ಬರ್ಲಲಿ ಈಗ ಊರಿಗ್ನು ಬರ್ಲ್ಲ ನ್ ಈ ಕಡೆ ಅಲ್ಲೇ ಇರ್ತರಿ ಏನಂತ. ಅಂದ್ರ
ಯಾರಂದರ
ಹಾ ಅಮ್ಮವ್ರಂದ್ರ.
ಹ್ಮ
ಹ್ಮ್ ಮತ್ತೆ ಪರಮಮ್ಮ ಅಂತಂದೆ.
ಹ್ಮ್
ಹ್ಮ್ ಪುಟ್ಟಿ ಕೇಳಕತ್ತ್ದಲ್ಲ ಅಮ್ಮ. ನಿಮ್ದೇನ್ ಸ್ವಂತ ಮನ ಐತೆನ ಅಲ್ಲೇ ಇದೀರೇನ ಅಂತೇಳಿ. ಅದಕ್ಕ ನಾನ್ ಅಂದೆ ಎಲ್ಲಿ ಸ್ವಂತ ಮನೆಮ್ಮ ಯಾರ್ ಕೊಡ್ತಾರ ನಮ್ಗ ಸುಮ್ಮ ಹೋಗಿವಿ ನಾವು ಒಂದ್ ನಾಕ್ ದಿನದ್ ಮಟ್ಟಿಗಂತ್ ನಾ ಅಂದೆ.
ಹ್ಮ್
ಹ್ಮ್
ತಮ್ ತಮ್ಮ್ ಎಲ್ಲಿ ಅ ಅಂತ ಗೊತ್ತಿಲ್ಲ ಅಂತನ,
ಊ ಹ್ಮ್ ಹ್ಮ್ ಎಲ್ಲ ಹಂಗೆ ಸುಮ್ ಅಂದ್ಲಾಕಿ.
ಹ್ಮ್
ನೋಡಮ್ ನೋಡಕತಿ ಬಾಮ ಒಂದಿನ ಅಂತಂದೆ ನಾನ್ ಏನ್ ಅನ್ನಕ್ ಹೋಗಿಲ್ಲ. ಒಂದಿನ ನೋಡಕತಿ ಬಾ ಮ ಅಂತಂದೆ.
ಹ್ಮ್
ಬೆಕ್ಕಿಗ್ ಹಾಲ್ ಹಾಕಿದ್ದಿಲ್ಲ, ಏನಂದಿಲ್ಲ ಸುಮ್ಮನೆ ಅದ್ಲು ಬೆಕ್ಕಿಗ್ ಹಾಲ್ ಹಾಕಿದಿಲ್ಲ.
ಹ್ಮ್ ಹಾಕೆ
ಹ್ಮ್ ಬಿಸ್ಕಿಟ್ ಆವ ನೀನ ಬಿಸ್ಕಿಟ್ ಆವ ನೀನ.
ಹ್ಮ್
ಹ್ಮ್
ಹ್ಮ್
ಒಗ್ದಾಕ್ಯದೆನ್ ಬಟ್ಟ್ ಹಂಗೆ
ಇಲ್ಲ ಓಗ್ದಿಲ್ಲ.
ಹಂಗೆ ಇಟ್ಟಿದೇನ್ ಅವೊಷ್ಟು.
ಹ್ಮ್
ಪ ಒಗ್ದಾಕ್ ಬಿಡ್ಬೇಕಿಲ್ಲ ಒಗ್ದಾಕ್ ಬಿಡ್ಬೇಕಿಲ್ಲ. ಇನ್ನ ನಾಳೆಗ್ ಬರ ಲೇಟ್ ಆಗುತ್ತಾ ಬಂದಿಂದ ಯಾವಾಗ ಮೂರ್ ಗಂಟೆ ನಾಕ್ ಗಂಟೆಕ್ ಯಾವಾಗ ಓಗ್ದಾಕ್ಬೇಕ್ ಹೇಳು.
ಹ್ಮ್ ಹಾಕೊ
ಊ ಮ್
ಹಾಕ್ಬಕು.
ಹ್ಮ್ ಯಾರ್ ಇಶ್ಯ ಫೋನ್ ಹಚ್ಚಿದ್ನನು ಇಶ್ಯ ಫೋನ್ ಹಚ್ಚಿದ್ದ.
ತಿದ್ನೆ
ಹ ನೀನೆ ಹಚ್ಚಿದ್ಯ ಹ್ಮ್ ಏನನ್ ಪರಮ ಅರಮಾಣಂತ ಹ್ಮ್. ಹ್ಮ ಬರಲ್ಲಂತ ಊರಿಗೆ ಬಾ ಅನ್ಬೇಕಿಲ್ಲ್ ಈ ಕಡೆ ಆ
ಬಾನ್ಯ
ಈ ಕಡ್ ರಾಯ್ಚೂರ್ಗೇ. ನೋಡಮ್ಮ ಅಂತಾರ್ನನು.
ನೋಡ್ ಮಂದ ಹ್ಮ್
ಹೋಗ್ತಾನಂತ ಏನ್ ಮತ್ತೆ ಬಾಂಬೇಗ್ ಹಾ
ಇಲ್ಲೇ ಮಾಡ್ತಾನಂತ ಇಲ್ಲೆ ಇಲ್ಲೆ ನೋಡಕತ್ತನ ಹ್ಮ್
ಎಲ್ಲಿ
ಇಲ್ ಎಲ್ಲೋ ನೋಡಾಕತ್ತಾನ ದುಡ್ ಅವ್ನ್ ಕತೆ ರನ್ನ
ಕಕ್ಕೆರ್ಯಗ
ಹ್ಮ್
ಕಕ್ಕೇರಿಲಿದ್ದ ಎಲ್ ಅಂದ್ರ ಅಲ್ಲೇ ಮಾಡಿ ಅಲ್ಲೇ ಇರ್ತನಂತನ್ ಕಕ್ಕೇರಿಯ
ಹ್ಮ್
ನಿಮ್ ಜೋಡಿಗ್ ಹೋಗಲ್ಲಂತ
ಇಲ್ಲಂತ
ಹ್ಮ ಹ್ಮ್ ಹಂಗಾದ್ರ್ ಹೆಂಗ್ ಮತ್ತೆ ಹೋಗ್ಬಕ್ ಅಲ್ಲೇ ಊರರಿಗೆ
ಂಂಗ ಯಾರಿಿಗೆ ಗೊತ್ತು ಅವ್ರಿಗೆ ಹೆಂಗ ತಿ ಯಾರಿ ಗೊತ್ತು ಅವ್ರಿಗೆ ಹೆಂಗ ಹಂಗ ಮಾಡ್ತಾರೆ
ಅಲ್ಲ ಮನೆ ಅದು ಎಲ್ಲ ಇ ಆತ್ತಲ್ಲಾ ಮನೆ ಪನೆ ಇರ್ಲಿಕ್ಕ ಅಂದ್ರೆ ಹೆಂಗನ ಆಗತ್ ಮನೆ ಆದ ಹೊಲ ಅದ ಎಲ್ಲಾ ಅದಲ್ಲ ಮಾಡ್ಕಂತಂದ್ರೆ ನಡೀತದಲ್ಲ ಬೇಕದಂಗ
ಹ್ಮ ಆರೋಗ ಬಿಟ್ಟ
ಈ ಈ ಕಡೆ ಅವನ ಎಲ್ಲ ಪ್ಪನ ಇಲ್ಲ ಅವ್ರ ಅವರು ಪಾಡಿಗೆ ಮಾಡ್ಕ ತಿನ್ಬೋದಲ್ಲ ಸರಿ ತಗೋ ಆಮೇಲೆ ಅಸ್ತೀನಿ ಸ್ವಲ್ಪ್ ಕೆಲ್ಸ ಅದ
ಹಾ ಹಾ ಹಾ ವಸ್ ತ
ಹ್ಮ್